ಚೆನ್ನಾಗಿದ್ದೀರಾ
ಹಾ ಆರಾಮಿದೀರ ನೀವು
ನಾವು ಹಂಗೆ ಆರಾಮಿದೀವಿ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಊಟ ಮಾಡಿ ಹೊರಗ್ ಬಂದಿದ ಏನ್ ವಾಕಿಂಗ್ ಮಾಡೋಣ ಅಂತ
ಹೌದಾ ಏನ್ ತಿಂದ್ರಿ
ನಾವು ಅನ್ನ ರಸಮ ಗಟ್ಟಿಬೇಳೆ ಇತ್ತು
ಹಾ ಹಾ ಎನ್ ಎಲ್ಲಿ ಇ್ ನೀವು ಓದ್ತಾ ಇರೋದ ಅಥ್ವಾ ಕೆಲ್ಸ ಮಾಡ್ತಾ ಇರೋದ
ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗಿದಿದೆೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಹೋಗ್ಬೇಕು
ಹೌದಾ ರಜಸಿಕಿ ಎಷ್ಟ್ ತಿಂಗಳು ಹೌದಾ ಎಷ್ಟ್ ದಿನ ಆಯ್ತ ಅಲ್ಲೇ ರಜಾ ಕೊಟ್ಬಿಟ್ು ನಿಮಗೆ
ಅಲ್ಲಿ ಟ್ವೆಂಟಿ ಡೇಸ್ ಆಗುತ್ತೆ ಹ್ಮ್
ಏನೇನ್ ಮಾಡಿದ್ರಿ ಇವತ್ತೆಲ್ಲಾ
ಇತ್ತು ಏನು ಮಾಡ್ಿದ ಕ್ರಿಕೆಟ್ ಆಳಕ್ ಹೋಗಿದ್ದು ಅಷ್ಟೇ
ಹೌದಾ ಕ್ರಿಕೆಟ್ ಎಷ್ಟು ಓವರ್ ಆಡದ್ರಿ ಇವತ್ತು
ಇವತ್ತುನು ಅಷ್ಟೇ ಹ ಸೆವೆನ್ ಅವರ್ಸ್ ಆಡಿದ್ದೆ
ನೀವ ನೀವು ಎಷ್ಟು ಗಳಿಸಿದ್ರಿ ಅಂಕಗಳು ನೀವು
ನಾನ್ ಇವತ್ ಅಷ್ಟೇನ್ ಹೊಡಿಲಿಲ್ಲ ಒ ್ರರಿಫರನ್ಸ್ ಫೋರ್ ರನ್ಸ್ ಹೊಡದದೆ
ಎಷ್ಟು ಬಾಲ್ಗಳಿಗೆ
ಹ್ಮ್ ಫೈವ್ ಫೈವ್ ಅನ್ಸುತ್ತೆ
ಐದು ಬಾಲಿಗೆ ನಾಲ್ಕಕ್ ರನ್ ನೋಡ್ದಿದ್ದೀರಾ
ಹ್ಮ್ ಇವತ್ತು ಗಟ್ಟಿಯಾಗಿತ್ತು ಅಪೋಸಿಷನ್
ಹಾ ಹಾ ಐ ಹೈಯಸ್ ಅಂದ್ರೆ ಜಾಸ್ತಿ ಅಂದ್ರೆ ಎಷ್ಟು ರನ್ಸ್ ಹುಡ್ತಿದ್ದೀರಾ ನೀವು
ನಾನು ಫಾರ್ಟಿ ರನ್ಸ್ ಹೊಡೆದಿದ್ದೆ ಫೋರ್ ಓರ್ಸಿ
ಫ್ರೀ ಇದೀರಾ ಹಂಗಾದ್ರೆ
ಹಾ
ಎಷ್ಟು ವರ್ಷದಿಂದ ಆಡದ ಕಲ್ತ್ ಬಿಟ್ಟಿದ್ದೀರಾ ಜಾಸ್ತಿ
ನಾನು ಸ್ಕೂಲ ಅಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಆಡ್ತಿದ್ದೆ ಊರಲ್ಲಿ
ಹ್ಮ್ ಹ್ಮ್ ಹ್ಮ್ ಇವಾಗ ರಜೆ ಇರೋದ್ರಿಂದ ಆಡ್ತಾ ಇದೀರಾ ಇಲ್ ಬೇಕ ಓದ್ಬೇಕಾದ್ರೆ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಆಡಲ್ವಾ
ಹ್ಮ್ ಮಾಡ್ತೀವಿ ಯಾವಾಗಾದ್ರು ಸಾಟರ್ಡೆ ಸಂಡೆ ಕಾಲಿದ್ರೆ ಹೋಗ್ತಿವಿ
ಹ್ಮ್ ಹ್ಮ್.
ನಮ ಪಿ ಜಿ ಇಂದ ಸ್ವಲ್ಪ ದೂರದಲ್ಲಿ ಒಂದು ಗ್ರೌಂಡ್ ಇದೆ ಅಲ್ಲಿ ಹೋಗ ಆಡ್ತಿ.
ಹೌದಾ ಅಲ್ಲಿ ಎಲ್ಲಾ ಈ ಅಲ್ಲಿ ಎಲ್ಲಾ ಜಾಸ್ತಿ ಜನ್ ಜನಗಳೇ ಬರ್ತಾರಾ ಅಥವಾ ಕಮ್ಮಿನೇ ಬರ್ತಾರ.
ಹ್ಮ್ ಜಾಸ್ತಿ ಜನಾನೇ ಬರ್ತಾರ ಅಂದ್ರೆ ಬೇರೆ ಕಾಲೇಜ್ವರು ಕೂಡ ಬರ್ತಾರ.
ಹೌದಾ ಏನ ಪರಿಚಯ ಇದ್ದಾರೆ ಹಂಗಾದ್ರೆ.
ಹ್ಮ್.
ಆಡಕ್ಕೇನು ಹುಡುಗರು ಬೇಗನೆ ಪರಿಚಯ ಮಾಡ್ಕೊಂತೀವಿ ತಗೊಳ್ಳಿ. ಹ್ಮ್ ಮತ್ತೆ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ ನಿಮಗೆ. ಹಲೋ.
ಹೌ.
ಏನೇನೆಲ್ಲ ಅಡುಗೆ ಮಾಡಕ್ ಬರುತ್ತೆ ಅಂದೆ.
ನನಗೆ ಆಮ್ಲೆಟ್ ಹಾಕ್ತೀನಿ ಟೀ ಮಾಡ್ತೀನಿ
ಹೌದಾ ಟೀ ಅಂದ್ರೆ ಇಷ್ಟನ ನಿಮಗೆ
ಹ್ಮ್ ಅಪ್ಪ ಅಮ್ಮ ಅವ್ರು ಬಾಳ ಕುಡಿತಾರೆ ನನ್ಗೂ ಹಂಗೆ
ಹ್ಮ್ ಹ್ಮ್ ಯಾಕ ಕಾಫಿ ಅಂದ್ರೂ ಇಷ್ಟ ಆಗಲ್ಲ
ಕಾಫಿನೂ ಯಾವಾಗೋ ಒಂದೊಂದ್ಸತಿ ಕುಡಿತೇನೆ ಅಷ್ಟು ಇಷ್ಟ ಆಗಲ್ಲ ಅಂತೇಏನಿಲ್ಲ
ಹಾ ಹಾ ಹ್ಮ್ ಎರಡು ತಿಂಗಳ ರಜೆ ಇದೆ ಒಂದ್ ತಿಂಗಳು ಮುಗಿಯದ ಬಂತು ಇನ್ನು ಒಂದ್ ತಿಂಗ್ಳ ಏನೆಲ್ಲಾ ಮಾಡ್ಬೇಕಂತಿದ್ದೀರಾ
ಹ್ಮ್ ಏ ಹಿಂಗೆ ಕಳದ ಹೋಗುತ್ತೆ ಕಣ್ಣು ಮುಚ್ಚ ಕಾಣ್ತಿರೋದಷ್ಟ ಅಷ್ಟಿ
ಬೇರೆ ಕಡೆ ಎಲ್ಲೂ ಹೋಗ್ಬೇಕಂತ ಇಷ್ಟ ಇಲ್ವಾ
ಹೋಗ್ಬೇಕು ಬಟ್ ಫ್ರೆಂಡ್ಸ್ ಇನ್ನು ಪ್ಲಾನ್ ಮಾಡ್ತಿದಾರ
ಎಲ್ಲಿಗ್ ಹೋಗ್ಬೇಕಂತ ಇದ್ದೀರಾ
ಅವರು ಕೇರಳ ಹೋಗೋಣ ಅಂತಿದ್ದಾರೆ ಅದ್ರಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಇಲ್ಲೋ ಗೊತ್ತಿಲ್ಲ
ಎಷ್ಟು ದಿನ ಹೋಗ್ಬೇಕಂತ ಇದ್ದೀರಾ ಹ್ಮ್
ಫೈವ್ ಡೇಸ್
ಹೌದಾ
ಹ್ಮ್
ಮತ್ತೆ ನೀವು ಇಲ್ಲಿ ಬೆಂಗ್ಗಳೂರಲ್ಲಿ ಎಲ್ಲೆಲ್ಲಿ ತಿರ್ಗಾಡಿದ್ದೀರಾ
ಬೆಂಗ್ಳೂರಲ್ಲಿ ಇನ್ನುೂ ಅಷ್ಟೇನ್ ತಿರುಗಾಲಿಲ್ಲ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ ಇ ಕಂಟೆಂಪಲೋ ಮಾಲ್ಸೆ
ಹಾ ಹಾ ಏನ್ ಇಷ್ಟ ಆಯ್ತು ಇಸ್ಕಾನ್ ಟೆಂಪಲ್ ಅಲ್ಲಿ ನಿಮಗೆ
ಒಂದು ಗುಡಿ ಗುಡಿ ಚೆನ್ನಾಗಿ ಕಟ್ಟಿದಿದ್ದಾರೆ ಎಲ್ಲಾ ಇವು ಇವು ಬಾಗಿಲುಗಳು ಇರ್ತವೆ ವಿಂಡೋಸ್ ಗ್ಲಾಸ್ ಚೆನ್ನಾಗಿ ಕಟ್ಟಿದಿದ್ದಾರೆ
ಹ್ಮ್ ಹ್ಮ್. ಇನ್ನ ಮತ್ತೆ.
ಗುಡಿ.
ಹಾ ಹಾ.
ಹ್ಮ್.
ನಾನು ಎಷ್ಟ್ ಸಲ ಹೋಗಿದ್ದೀರ ಅಲ್ಲಿಗೆ ನೀವು.
ನಾನು ಒಂದ್ಸತಿ ಹೋಗಿದ್ದೆ ಹ್ಮ್.
ಬೆಂಗ್ಗಳೂರಲ್ಲಿ ದೇಗುಲ ಅಂದ್ರೆ ಅದು ಮೊದ್ಲ್ ಮೊದಲನೇ ದೇಗುಲ ಫುಲ್. ಎಲ್ಲರಿಗೂ ಇಷ್ಟ ಆಗಿರೋದು. ಹ್ಮ್. ಮತ್ತೆ ಇಲ್ಲಿ ಒಂದು ಆಂಜನೇಯ ದೇವ ದೇವಾಲಯ ಇದೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಅಂತ. ಹೋಗ ನೋಡ್ಕೊ ಬರ್ಬೇಕು ಒಂದ್ಸಲ ಎಲ್ಲಿದೆ ಅಂತ ಗೊತ್ತಿಲ್ಲಾ ಅಂದ್ರೆ
ಹಾ ಹೌದು
ಹ್ಮ್ ನೀವು ಇರೋದೆಲ್ಲಿ ನಿಮ್ಮೂರ ಯಾವ್ದದು
ಒಂದು ಕೊಪ್ಪಳ ಗಂಗಾವತಿ
ಅಲ್ಲಿ ಏನೇನಿದೆ ಪ್ರವಾಸ ಸ್ಥಳಗಳೆಲ್ಲ
ಹಂಪಿ ಅತ್ರ ಆಗುತ್ತೆ ನಮ್ಗೆ ಹಂಪಿ ಮತ್ತೆ ಅಂಜನಾದ್ರಿ ಬೆಟ್ಟ
ಹಾ ಹಾ
ಹ ಮತ್ತೆ ತುಂಗಭದ್ರ ಡ್ಯಾಮು
ಹೌದಾ ನೀವು ಬೆಂಗ್ಳೂರಿಂದ ಕೊಪ್ಪಳಗೆ ಹೋಗ್ಬೇಕಂದ್ರೆ ಎಷ್ಟ್ ಗಂಟೆ ಬೇಕಾಗುತ್ತೆ
ಟ್ರೈನ್ ಆಗಿದ್ರೆ ಒಂದು ಟ್ವೆಲ್ ಅವರ್ಸ್ ಬೇಕಾಗುತ್ತೆ
ಹನ್ನೆರಡು ಗಂಟೆ ಬಸ್ಲಾದ್ರೆ
ಬಸ್ಸಲ್ಲಿ ಒಂದು ಎಂಟು ಗಂಟೆ
ಎಂಟು ಗಂಟೆ ಬಸ್ಸಲ್ಲಿ ಹೋಗದೆೇ ಒಳ್ಳೇದಲ್ಲ ಹಂಗಾದ್ರೆ ಬೇಗ ಹೋಗ್ಬೋದು
ಹ್ಮ್ ಹೌದು
ಹ್ಮ್ ಹ್ಮ್ ಟ್ರೈನಲ್ಲಾದ್ರೆ ಎಷ್ಟು ಹಣ ಬೇಕಾಗುತ್ತೆ
ಟ್ರೈನಲ್ಲಿ ಒಂದು ಜನರಲ್ ಟಿಕೆಟು ಟೂ ಹಂಡ್ರೆಡು ಅದೇ ರಿಸರ್ವೇಶನ್ ಮಾಡ್ಸಿದ್ರೆ ಥ್ರೀ ಫಿಫ್ಟಿ
ಅಂದ್ರೆ ಮಾಮೂಲ್ಯಗೋದ್ರೆ ಇನ್ನೂರು ಇನ್ನೂರು ರೂಪಾಯಿ ಬುಕ್ ಮಾಡಿದ್ರೆ ಮುನ್ನೂರ ಐವತ್ ರೂಪಾಯ
ಹ್ಮ್ ಹೌದು
ಮಾಮೂಲ್ಯಾಗ ಹೋದ್ರು ಕೂಡ ನಿಮಗೆ ಅಲ್ಲೆಲ್ಲಾ ಖಾಲಿ ಇರ್ತತಿತೆ ಟ್ರೈನ್ ಅಂದ್ಮೇಲೆ
ಹಾ ಇರುತ್ತೆ ಬಟ್ ಹೇಳಕ್ ಆಗಲ್ಲ ಒಂದೊಂದ್ಸತಿ ಫುಲ್ ಆಗ್ಬಿಟ್ಟಿರುತ್ತೆ
ಹಂಗ
ಹ್ಮ್
ಹ್ಮ್ ಹ್ಮ್ ಬಸ್ಗಳಲ್ಲಿ ಹ ಓ ಜಾಸ್ತಿ ತಂಗಾದ್ರೆ
ಹ್ಮ್ ಅದು ಆರ್ ಟಿ ಸಿ ಬಸ್ ಆದ್ರೆ ಫೈವ್ ಫಿಫ್ಟಿ ಸ್ಲೀಪರ್ ಬಸ್ ಆಗಿದ್ರೆ ಇನ್ನುೂ ಬಾಳ ರೇಟ್ ಇದೆ.
ನೀವು ಬಸ್ ಅಲ್ಲಿ ಒಂದ್ಸಾರಿ ಹೋಗದಂದೆ ಟ್ರೈನ್ ಅಲ್ಲಿ ಮೂರ್ ಸಲ ಕೊಪ್ಪಳಾಗ ಹೋಗಿ ಬರದೊಂದೆ
ಹ್ಮ್ ಹೌದು
ಹ್ಮ್ ಹ್ಮ್ ಇನ್ನ ಎನು
ಮತ್ತೆ ನೀವು ಕ್ರಿಕೆಟ್ ನೋಡ
ನಾವು ಕ್ರಿಕೆಟ್ ನೋಡ್ತೀವಿ ಸ್ವಲ್ಪ ಸ್ವಲ್ಪ ಹ್ಮ್ ನಿಮಗ್ ಯಾರಂದ್ರೆ ಇಷ್ಟ ಅದರಲ್ಲಿ
ನನಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ
ಹೌದಾ ಎಮ್ ಎಸ್ ಧೋನಿನು ಇಷ್ಟನಾ ನಿಮಗೆ
ಹ್ಮ್ ಅಂದ್ರೆ ಇಂಡಿಯನ್ ಟೀಮ್ ಅಂದ್ರೆ ಎಲ್ಲಾರೂ ಇಷ್ಟಾ ಐ ಪಿ ಎಲ್ಗೆ ಬಂದ್ರೆ ಆರ್ ಸಿ ಬಿ ಸಪೋರ್ಟ್ ಮಾಡುದು.
ಓ ಹಂಗೆ
ಹ್ಮ್
ಇನ್ನೇ ನೀವರೆಲ್ಲಾ ರಿಟೈರ್ಡ್ ಆದ್ರಲ್ಲ ರೋಹಿತ್ ಶರ್ಮಾ, ಧೋನಿ ವಿರಾಟ್ ಕೊಹ್ಲಿ, ಮೂವರು ಹೋದ್ರಲ್ಲ
ಹಾ ಹೌದು ಓಡಿಯ ಅಷ್ಟೇ ಆಡತ್ತಾರೆ ವಿರಾಟ್ ಕೊಹಲಿ ರೋಹಿತತ್ ಶರ್ಮಾ
ಹ್ಮ್ ಹ್ಮ್
ಹ್ಮ್
ಅಂದ್ರು ಧೋನಿ ಹೋಗ್ಬೇಕಾದ್ರೆ ತುಂಬಾ ಜನ ಅತ್ತಿದಾರೆ ಇಲ್ಲಿ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರಾ
ಮತ್ತೆ ನಿಮ ಗಾಡಿಗಳಂದ್ರೆ ಇಷ್ಟನಾ
ಗಾಡಿಗಳು ಇಷ್ಟ ತಗೋಬೇಕು ಯಾವಾದ್ರು
ಹ್ಮ್ ತಗೊಂಡು ಎಲ್ಲಿಗಾದ್ರೂ ಹೋಗ್ಬೇಕಾ
ನಾವು ರಾಜಸ್ಥಾನ್ ಕಡೆ ಹೋಗ್ಬೇಕು ಅಂತ ಇದ್ದೀವಿ
ಹ್ಮ್
ಹ್ಮ್ ಮುಂದಿನ ವಾರದ ಮುಂದಿನ ವಾರ ಹೋಗ್ಬೇಕು ಅಂತ ಇದ್ದೀವಿ ಎಲ್ಲಾರೂ
ಹ್ಮ್ ಹ್ಮ್
ಒಂದ್ ಹನ್ನೆರಡ ಜನ ಐ ಆ ಎಂಟು ದಿನ ಹೋಗ್ಬೇಕಂತ ಇದಿ ನಾಲ್ಕ್ ದಿನ ರಜಾ ಇದೆ ನಮಗೆ. ಇನ್ನೂ ನಾಲ ದಿನ ನಾವೇ ರಜೆ ಹಾಕ್ಬಿಟ್ಟು ಹೋಗ್ಬೇಕು.
ಹ್ಮ್ ಹ್ಮ್ ಚೆನ್ನಾಗಿ ಎಂಜಾಯ್ ಮಾಡ್ತಿರಂಗಾದ್ರ
ಏನು ಮಾಡಿ ಬರ್ಬೇಕು ಒಬಳ್ದು ನನ್ ಗೆಳತಿದ್ ಮದ್ವೆ ಹತ್ರ ಬಂದಿದೆ.
ಹ್ಮ್
ಅವಳ್ ಇನು ರಾಜಸ್ಥಾನ ಅಲ್ಲಿ ಅಲ್ಲಿ ಉದಯ್ಪುರ ಅಂತ ಇದಿಯಲ್ಲ
ಹ್ಮ್
ಅಲ್ಲೇ ಮದ್ವೆ ಮಾಡ್ಕೋಬೇಕಂತ.
ಓ ಅಲ್ಲೇ ಮಾಡ್ತ ಕ್ಕಂತರ ಅಂತ
ಹಾ ಅದಿಕ್ಕೆ ಎಲ್ಲಾ ಹೆಂಗಿದೆ ಅಂತೆಲ್ಲ ನೋಡ್ಕೊಂಡು ಬರ್ಬೇಕು.
ಹಾ.
ಹ್ಮ್ ಮತ್ತೇನ್ ಸಮಾಚಾರ. ಎಷ್ಟ ಗಂಟೆಗೆ ಮಲ್ಗದ್ ನೀವು. ಎಷ್ಟ್ ಗಂಟೆಗೆ ಮಲಕ್ತೀರಾ ನೀವು ಅಂದೇ
ನಾನು ಆಗುತ್ತೆ ಒಂದ್ ಎಲೆವೆನ್ ಓ ಕ್ಲಾಕ್ ಆಗತ್ತೆ
ಓಹ ಹನ್ನೊದ್ ಗಂಟೆಗೆ ಮಲಗ್ತೀರಾ ಎದ್ದಳದು
ಎದ್ದಾಳದು ಸೆವೆನ್ ಆಗುತ್ತೆ ಸಿಕ್ಸ್ ತರ್ಟಿ ಸೆವೆನ್
ಇದು ಕಾಲೇಜ್ ಇದ್ದಾಗ ಕೂಡ ಅದೇ ಟೈಮಿಂಗ್ ಅಲ್ ಮಲಗ್ಕ್ತೀರಾ
ಇಲ್ಲ ಕಾಲೇಜ್ ಇದ್ರೆ ಟ್ವೆಲ್ವ ತರ್ಟಿ ಒನ್ ಆಗುತ್ತೆ ಮಾಲ್ಗಕೆ ಜಲ್ದಿನೆ ಎದ್ ಳ್ಬೇಕಾಗತ್ತ ಸೆವೆನ್ ಸೆವೆನ್ ಫಿಫ್ಟೀನ್ ಎಲ್ಲ ಹಾ ಎದ್ ಬಿಡ್ಬೇಕು
ಮತ್ ಕಾಲೇಜ ಅಲ್ಲಿ ನಿದ್ದೆ ಬರಲ್ವಾ ನಿಮಗೆ.
ಬರುತ್ತೆ.
ಮತ್ತ ಹೆಂಗ ಮಾಡ್ತೀರಾ ಅವಾಗ.
ಹಂಗೆ ತೂಗಾಡ್ತಾ ಇರ್ಬೇಕಷ್ಟೆ ಪೂರ್ತಿ ದಿನ.
ಹ್ಮ್ ಹ್ಮ್ ನಿಮ್ಗೆ ಏನು ಅಣ್ಣಂದ್ರೆ ಹಣ್ಣು ಅಲ್ಲಿ ಏನ ಇಷ್ಟ ನಿಮಗೆ.
ಹಣ್ಣು ಇದು ಮ್ಯಾಂಗೋ ತಿಂತೀನಿ
ಮಾವಿನ ಹಣ್ಣು ಇಷ್ಟಾನ.
ಹ್ಮ್ ಬನಾನ ಇಷ್ಟ
ಹ್ಮ್ ಹ್ಮ್ ಇನ್ನು ಏನ್ ಸಮಾಚಾರ ನನಿಗೂ. ಮಾವಿನಹಣ್ಣು ಮತ್ತೆ ದಾಳಿಂಬ ಬ್ರ್ಯಾಂಡಿ ಇಷ್ಟ
ಹ್ಮ್.
ಇವತ್ತೆಲ್ಲಾ ಏನೇನ್ ಮಾಡಿದ್ರಿ
ಇವತ್ ಏನಿಲ್ಲರಿ ಅದೇ ಕ್ರಿಕೆಟ್ ಆಡಕ್ ಹೋಗದು
ಎಷ್ಟ್ ಗಂಟೆ ಆಡದ್ರಿ ಇವತ್ತು ಒಟ್ಟು
ಇವತ್ತು ಮುಂಜಾಲೆ ಹೋಗ್ಲಿಲ್ಲ ಸಾಯಂಕಾಲ ಅಷ್ಟೇ.
ಹೌದಾ ಮುಂಜಾನೆ ಹಂಗಾರೆ ಎಲ್ಲಾ ಕೆಲ್ಸ. ಮಾಡ್ ಮಾಡ್ತಾ ಇದ್ದೀರಾ
ಹ್ಮ್ ಹೌದು
ಹ್ಮ್ ಸರಿ ಇಡಿ ಮತ್ತೆ ಯಾವಾಗಾದ್ರೂ ಕರೆ ಮಾಡೋಣ. ಧನ್ಯವಾದಗಳು ಬಾಯ್ ಬಾಯ್